ಹಲೋ ಹಾ
ಏ ಅಡು ಅಡುಗೆ ಅಡುಗೆಯಾರ ಮಾವ ನಂಬರ್ ಕೊಟ್ರಂತೆ ಏನು ಪಾಜಕ ಜೋವೆ.
ಅಂದ್ರೆ ನಿನ್ನೆ ಅದು ಹಚ್ಚದು ಬಿಟ್ಟಿದ್ದು ಅಂದ್ರ ಹಂಗ ಬರ್ತಿತು
ಏ ನಿನ್ನೆ ಅಗ್ಣೆ ಮಾವಂತ ಹಚ್ಚಿನೖ ನಿನ್ಗ್ ಹಚ್ಚಿದ್ರ ಆದ್ರೂ ಬರೇ ಮುಗ್ದೋದು ಮತ್ತಿಪುರ ಅದನಾ.
ಹ ಅವ ಇದಕ್ಕ ಹಂಗ ಅವು
ಮಾತು ಅರಿಯನ್ ಹ್ರಾ ಅವರ ಮಾವನು ನಂಬರ್ ಕೊಚರ ಈ ಸಲ ಗ್ರೋ ಚಳ ಕದ ಬಿಡ್ತಿಪ್ಪ ಚಲೋ ಐತಿ ಹ ಮಲ್ಲಮು ಕಾಗೆ,
ಇವತ್ತೆ ಚುಕ್ರಮಳಿ ಹಾರ ಮಾಡ್ಯಾರೇನು
ಯಾರು ಕೇರು ಮಾಡಿಲ್ಲ ಕಾಣತಾರು ಬದಿಗ
ಹಾ ಹಾ
ಹಾ ಇದು ಮಾಡ್ಸಿಣಕ ಅಂತಾರೆ ಯಾವುತರ ದೇವರಿಗೆ ಹಣ್ಣುಪಿತ್ತುನೋ ಬಾಜು ಇದುನ್ ನಡ್ತಾಲ್ಲ ದೇವ್ರ ಬಾಜುಗ, ಜೋರ್ ಮಸಕ್ ಅದನ್ನ ಯಾವ ತರದಕ್ಕ ಅದನ್ನ ಎಲ್ಲಿ ಪಲ್ಲಿ ಹೆಚ್ಚಿದ್ರ ಮಾಡ್ತಾರ ನೋಡ್ಯಾನ ಎಲೆಹಚ್ಚು ಆಯ್ತು ಡಿಸೈನ್ ಮಾಡ್ತಿರ್ತಾರಲ್ಲ ಮಾಡ್ತಿರ್ತಾರಲ್ಲ ಕಂಡ್ಮ ಹೊಡಿ ಆಯ್ತ ಹ ಮಾತದ ಪಾತಚವ ಕ್ಲೌಡಿಗೆ ಅದನ್ನ ಬಂಗಾರು ಕಲರ್ ಇದನ್ ಮಾಡ್ತಾರಲ್ಲಾ ಒಂದ್ರೆಡ್ ಸೂತಲ
ಹ್ಮ್
ಅದನ್ನು ಯಾರು ಮಾಡಿ ಸಾರ ತನಿಚನು ಅದನ್ನ ಅಳಲೆಕಾಯಿ ಇದ್ರ ಟಮ್ ಟಮ್ ಹೋದ್ರ ಹಾ ಊಟ ನ ಇಲೆ ಹೊಲುಕ್ಕೋಗ್ ಬಂದು ಭೈಯನ ಗಾಡಿ ಹೊಡಿತಿದ್ನಾ ಗಾಡಿ ತಗೊಂಡ್ ಬಂದಿದ್ದ ಆರಸಂ ಹಾ ಒ ಹುಡುಗ ಹೊಡಿ ತ ಹೊಡಿ ತ ಸನತಿದ್ದ ಅ ಗ ಬಂಗಾರ ಎಟಿ ಎಂ ತಗಂಬರಐತಿ ಎ ಟಿ ಎಂ ತಂಬ ಕೊಡ್ತನನೆ ಚಾಲ ಮಾಡ ಮಾಡತ ಹಿಯವ ಗಾಡಿ ಅದತಿ ಹಾ ರೇಸ್ ಹೊಡ ಬರ್ರ ಬರತಿ ಚಕ್ಕೆ
ಹ್ಮ್
ಮತ್ತ ಆಮ್ಯ ಮಣಿ ತೊಗೊಂಡ ಹಾಳ ಹುತ್ ಮಂಜಮ್ಮಹಾಳು ಹೋಟೆಲ್ ಎಸ್ ಬಿಡ್ಲಿಲ್ಲ.
ಹ್ಮ್
ಮಾತ ರೇಸ್ ಹುಲ್ಲಾರ ಬರ್ರ್ ಸರಿ ನೀ ಹಾಡು ಕೇಳಕ್ ಕತ್ತಿಯ ಹಾಗ ಏ ನಿ ಮಲ ಗುಡಿ ಅಂದ್ರೆ ಬಿಡ್ಲಾರು ಅಂದ ಅತ್ಯಾಚಳಿ, ಏ ರಾಗನ್ ಬಿಟ್ಟ ನೀ ಬ ಮ ಜೋ ಸಲೋ ಮಾಡ್ಬೇಕ ನೀ ಈಗ ಸೌಂಡ್ ಕೇಳೂ ಸಂಬಂದ್ರೆ
ಹ್ಮ್
ಕೇಳ ಕೊಡ್ದ ನ ನೋ ಇಲ್ಲ ನಿಮ್ ಇದ್ರ ಮೂಲೆ ಇಲ ಇಲ್ಲಿ ಸದ್ಯ ಇವ್ ಪಕ್ರ ಹ ಮನಿ ಮೂಲಿ ಇಲ್ಲಿ ಅಲ್ಲಿ ಯೂ ಹೂಡದಾನ ಅವ ಚ ಕಾರ್ ಕಡ ಬಣ ಪೌಂತ ಬಿಟ್ಟ ಸಳಿ ಮಗ ಒಬ್ಬವ ಕಂಡಟ್ರಾಗ ಹೂಯ್ ಹೋಗ್ಗಿ ಹೆಟ್ಟೆ ಬುಡದ ಆ ತರ್ಲ
ಹ್ಮ್
ಹಂಗೈ ಕೆತ್ತ
ಹ ಹಾ ಸಗಯಿತ ನ ಗಾಡಿ
ಗಾಡಿ ಎಲ್ಲಾ ಪಾಡೈತ ಅದ ಏನೆಲ್ಲ ತ ಸಗಾದ ಬರ್ತಿ ಮನೊಂಡ ಹೆವಿ ಹೈಟ್ ಇಡಿಸ್ಯಾರ ಅದನ್ನ ನೀನ್ ಇವರ ಇಡ್ ಸಾರ ಅವ ಇದುವ ಚಲ ಮಸೂದ ಅವೆಲ್ಲ ಗಾಡೆಲ್ಲ ಪಾಡ ಅದೆಲ್ಲ
ಆಗ ಬಂದ ಪಯ ಹೋಗಿಲಲ್ಲ ಹೋಳ್ಳಿ
ಪಂಡ್ಯಾಡಿತಲ್ಲ
ಅವರು ಮನ್ಯಾರ್ ದೋಸರು ಅವರು ಹೊಟ್ರು
ಮ ಮನ್ಯಾಗ ಮತ್ತ ನೀನು ಕರ್ದಿಲ್ಲ ಎಲ್ಲಪ್ಪಾ ಹಮ್ಮಲ್ಲ ಅಲ್ಲಿ ಬೆಳಗಾವ ಕನ ಹೇಕೊ ಬಂದಿದ್ರತ್ತ ಭಯ್ಯಾಣ
ಹ್ಮ
ಗುಡಿ ಗುಡಿಗಡೆ ಎದೆೇ ಹ್ರ ಬಾಣಚತ
ಹಲೋ
ಗುಡಿ ಹೂಗ ಬರೋ ಬಾಣಚ ತ್ತ ಈದಿಲ್ಲ ಅನ್ನತಿದಿವ
ಹಾ ಹಾ
ಗಾಡಿದುರ ಕಲಂತ ನತದು
ಹಾ
ಫಲ್ಲ ಫುಲ್ಲ ಮಾ ಮ ಗಾಯಕಾ ಪಾಯ ಬಿಡಿತ
ಹಾ ಬಂದ
ಅ ಶರ ಶರಡ ಬ ಮ ಎಲ್ಲ ನತ್
ಏ ಹೊಯ್ತಾ ಅಾನತ್ ಮಾಡ್ತಾನ ಬಲಿ ಗಾಡಿ
ಎಡ್ ಎಡ್ ಎಡ್ಡ ಬುಲೆಟ್ ಒಂದ ಅದಂದು ಾ ಇನ್ನೊಂದ ಎರಡು ದಿವ ಾನ್ಫ ಮಾಡ
ಬುಲೆಟನ್ ತತ ನ ಹತ್ತ
ಬುಲೋಟ್ನ್ನ ಟ್ರಾನ್ಸ್ಫರ್ ಮಾಡತ್ತ ರಾಘೋಲ್ದನತ್ತ ಅವಂದು ಅದನ್ ಮಾಡಾರತ್ತ ಇ ಯಾರ್ ಹೊ ಎರಡ ಹೊಲ್ಗೆ ಆತ್ತ ಹೊಡ್ದ ಎರಡ್ಗೆ ಯಾರತ್ತ
ಹಲೋ
ಬಲಟ ಬಲಟ ಆದದನ್ನ
ಹ
ಇವ್ರದ್ದ ಅವನ ಇ್ ಅವನ ಹೆಸರು ಏನ ಏನ ಅವನ ಹೆಸರ ಮುಂದಿನ ಮಣ ನರದ
ಅದು ಒಕ್ಕತತಿಲ್ಲಿ
ಹಾ ಅದು ನಾವು ರಾವ ಅಲ್ಿಯದನ
ದಲಿ ಆಗ
ಹಾ
ಹ ಅದು ಹಕತ್ತಾ ಹಾ
ಅವನ್ ಆಯ ಪ್ಪ ಅದ ಇಲ್ಲಿ ಯಾರು ಹೊರ್್ದಾಳ ಅಂದ್ರೆ ಇಲ್ಲಿ ಯಾರತದೆ ಪಯಾನ ತು ದ ಎಿಂದ ಇವತ್ತ ಅದನ್ನ ಒಡನಾಡಿ ಯಾರು ಯಾರಲ್ಲತ್ತ
ಯತ್ಮ ಆರೋಗಕ್ಷ
ಏ ನಿನ್ನ ಬರೋಟ
ಹಾ
ಅಲಕ ಹಾಲ ನತ
ಹ ಇವು ಹಾ ನವನ್ ಅರಣ ಪಾಯಿತೋದ ನಂದಾನತ್ಲ್ಲ
ಏನ್ ನಂಗಲ್ ನಂಗೆಏನ್ ಹೊಸಾ ತ ಹೋಗಬೇಕಕ್ಂತ ತೊಂದ್ರೆ
ಹ ಬೂದ್ನಿ ಅಬೇ ಅನ್್ತದಪ್ಪಾ ಹನುಮಂತ್ ಗೌಡನ ಹೋಗಿ ಕೂತಿರ್ತಾನ ತಾರಮನಿ ಮುಂದ್
ಹಾ
ಇದ ಅರಕ್ ಸಂದ್ಮ್ಯಾಗ ಅವ್ರಪ್ಪ ಅಣತಿದ್ದ ಹೊಾಳ ಯಾರಂಪ ಒ ತೋತಂದ ಅನಸ ಇತ ಅಂತ
ಹಾ
ಹೌ ದಿನಕಾರ ಅದ ಮೈ ಹುಂಡಾಷೆ ನನ್ ತೊಂದರ್ಲಾ
ನಬಟ್ರ
ಅದು ಮಸ್ತ್ ಆಕತ್ತತ್ತ
ಅದ ಹೆವಿ ಕೇಳದಲಿ ಅದೆ
ಹಾಬ ಹ ಅಬ್ಬೇ ಹೇಳತಿದ್ದ ಹಿಂಗ ಬಂದ್ ಪಾ ವ ಮಾಡೇ
ಹ್ಮ್
ಗಾಡಿ ಇ ಹಚ
ಈ ಶೈನ್ ಏನ ಅಲ್ಮತ್ ಅದ್ರ ಮುಂದ ಪಟ್ಟ ನೀ ಅದ್ರ ಟಾಪ್ ಅಂಡ್ ಟಾಪ್ ರೋಡ್ ಹಾಟಿಕ ನೀಿ ಚ ಚ ಚ ಕನ್ನಾಗಕ್ಕ ಕನ್ನ ಯಾಣ ಅರ್ದನ್ನ ಅದ ಇದಗ ಮೊದ್ಲು ಹ ಹ ವರ್ಷ ಎತ್ಲ ಅದ ಎಳಿ ವರ್ಷಣ ಇದ್ದಾಗ ಅಲ್ಲಿ ಮುದಾಗಿದ್ದಾಗ ಬಾಣ ಹೊಟ್ಟಿಯೆಯಲ್ಲಿ ಇತ್ತ ಅವ್ರದ ಅವ ಆ ಗಾಡಿ ಇದ್ದಾಗ ಹೊಡದನ್ಲ್ಲ ನಾ ಹೊಗಡೆತದದ ಗಾಡಿ ಮತ್ತಿದ ಹೊಸ ವರ್ಷ ಭಾಳದ್ರಾಗ ಇನ್ನ ಇ್ಯಾಂಗ ಕೇಳ ಬಾರ
ಹ್ಮ ಮರ ಬನ್ನಾ ನ
ಹಾ ಇಲ್ಲ ಅದಂಗ ಗುಡಿಯಾಕುತ್ತ
ಹ್ಮ್ ಏನ್ ಮಾಡತರಿ
ದರ್ಶ ಬೇಗ ಪಚಾತ ಅಯ ಎಟ ಸಲ ಬರ್ತಾ ಆಡ್ಸಲ ಹೆಯಚ್ಚ ಮಸ ಅವ
ಹ್ಮ್
ಅದ
ನೀವವು ಹರ್ಷ ಗ್ರೂಪ್ ದ ಮೆಸೇಜ್ ಹಾಕೋಕ್ ಇವತ್ತ ನಮ್ ದೋಸ್ ಕಳಾತಿದಪ್ಪಾ
ಹ್ಮ
ಹ ಹರೀಶ್ ಪಾಟೀಲ್ ನಾವ್ ಯಾರ್ ನಿಮ್ ಗೋಸನ್ನೋದ್ ಕ್ದ
ಹಾ
ಹ್ಮ್ ಯಾಕತ್ತ ನೀವ ಏನು ಏನ್ ಮೆಸೇಜ್ ಆಗ್ತಾನ ಬರ್ರ ಹಾಕೋದು ಡಿಲೀಟ್ ಮಾಡುದು ಹಾಕೋದು ಕಿದ ಂಗಡೋದ ಚಳ
ಹಂಗದ ಅದ ನೀನು ಮಳೆ ಬಾತ ಇದ್ಯ ತೊಿ ಅವಗೆ
ಹ ಕ್ಯಾಟ್ ತಲ್ಲಿ ಹಡಕದಾನ ಅದಕ್
ಣ ಫೋನ್ ಚಿನ್ನ ನಂಬರ್ ಹಾ
ಇಲ್ಲ ಮೆಸೇಜ್ ಹಾಕಿದ ನಾ ಯ್ತಿಲ್ಲ ತನ್ನ ಹಂಗ ಈಗ ತಿ ಇಡ ತ ನೀಿಯ ಒಂದ ಪರಿೀಚೆ ಆಯಬ ಬಿಡಂಗ ಫೋನ್ ಹಚ್ಚ ಕೊಲ್ತಾ ಇನ ನಾವು
ಹಾ ಏನೋ
ಹ ಏಕ ಇ ಮಾಡ್ತಾನಪ್ಪಾ ಮೆಸೇಜ್ ಹಾಕ ಬಿಡುದು ಬಿಡುದಿಲ್ಲಾ ಡಿಲೀಟ್ ಮಾಡುದು ಮತ್ ಹಾಕುದು ಡಿಲಟ್ ಮಾಡುದು ಗ್ರೂಪ್ ಮ ಮಾಡಲಾತನ ತಂದ ಊ ಅಂತ ಹೋಗಂ ಬಾಲೆ
ನಂದ ಹೋಗ ಇನ್ನ ಅಂದು ರಾಥೋ ರತೋ ಇೋಗ ಅರೆ ಯಾರ ಕಡೆ ಕೊರ್ತಾರ ಅವರ
ಹ್ಮ್
ಅರಣ್ಯ ಕಡೆ ಎಳ್್ಮೀಡ್ ಮಾಡ್ತ ಹೋಲ್ತಾರ ಭಳೆ ಅರಣ್ಯ ಆಗಾರ ಮನಿ ಆಗಾರ
ಅವ್ರಗ್ ಮಾಡಾಕ್ ಬರದು ಎ ಬರ್ತದ ಯ ಎರ ಮ
ಭರ್ತತ ಉಪಾಯ ಮೊದಲು ದರ್ಶನಸಲ ಆಗ ಮ ಅರಣ್ಯ ಕಳ ಮಾಡ್ಸನ್ ಮತ್ತವ ಯಾರೆ ಎ ಬತ್ತ ಮಲ
ಯಾವ ಹಕ ಮ ತ ಮಾಡ ಹ
ಮೊಲೆ ಅನು ಬಣಿಯ ಹ ಕಾರ ಕೆತ್ತ ಹೋಗ ಬುಕಾಯಿ ಮತ್ತ ಮಾರ್ತಿ ಇ ಹದ ಬಾಯ ಕಲ್ ಬ ಮತ್ತ ಅ ಅಲ್ಲಿ ಅಂದರ ವೈದಏನಏ ಗ್ಯಾರಂಟಿ ಹ್ಮ ಹ ಅದನ್ನ ನೀವು್ ಒಯ್ಲಿಕ್ಕೆ ಅಂದ್ರೆ ಬಾಳೆ ಮಾಕ್ ಕೊಟ್ಟು ಬರ್ಬೇಕ ಹ್ಮ್ ಹೋಗುದಂದ ವಯ ಮ ಸಂಜೆ ಮಾಡಿದ್ರ ಬಂದಾಗರವ ಈಗರೈ ಅವ ನ ಇದಾಗ ಟೆಕ್ಸ್ಟ್ ಬುಕ್ ಓಡತ್ತತಿ
ಎ ಆ ಬುಕ್ ಹವ
ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಸೆಕಂಡ್ ಇಯರ್್ದನ ಅಲ್ಲಿ ನಮ್ ಮ ತಂಗ್ಯಾರತಿ ಯಬಕ್ ಅವರು ಹಾ ಆ ಅಲ್ಲಿಯೇ ಬೆಳಗಾವದಾಗ
ಬೇಳಗಾವ್ದಸ ಮಂದಂತ ರ
ಹಾ ಯಾಕಿದ ಅವ ಕಲಿ ಹಾಕಿದ್ಲಾ ಕಲಿ ನಮ್ಮ ಅಂಟಿ ಯಾರ ಮಳತಿ
ನಾ ಇಸ್ಕೊಂಡಿದ್ನಲ್ಲ ಮತ್ತ ಪೀತ ಹೇಳ್ದಪ್ಪಸಿದ್ನಸ್ೊಂಡ ಬಂದಿದ್ದಲ ಒನು ಪಕ್ಕ
ಹ್ಮ್ ಎದಾವ
ನಾನು ಅಲ್ಲಿ ಹರ್ಯಾಗಿ ಇಸ್ಕೊಂಬಾತನಿ ಅಲ್ಲಿ ನುಕಾಪುರದಾಗದ ಅವ್ರ ದೋಸನ ಕಡೆ
ನೀ ಮಾತಲ್ಲಿ ಅವ್ರು ಯದ ವಲ್ಲ
ಒ ಅಂದ ಹುಡ್ಗಿ ಕಡೆ ಇ್ದು ಅವವ
ಹಾ
ಅವ್ ಕೂಡ ಸೈನ ಕೊಟ್ಟ ಅರೆ ಆ ಗಾಡಿ ಓದಿಲ್ಲತ್ತತೆ ತೋ ಮಂದಿ ಸಳೆ ಮಗ ಅಲ್ಲಿ ಅವ್ರು ಹುಡು ದೋಸ್ತನ್ ಮಯಾಗಗ ಹ ಬ ಒಟ್ಟು ಹೊಸಾವೆ ಅದ ನಾ ತ ಒಂದು ದಿವಸ ತಗದೆೇಲ್ಲ ಕ ಕಡಾ ಇಿ ಬಿಟ್ಟಿು ಸ ಹಾಿ ಕೆ ಹಂಗ ಹೊಸಾವದಾವ
ಹೊಸವು ಅವನಾರ ಕೊ ಈಗ ಏೋ ಬಾಳ ನ ಆ ತರ ಕೇಳ ಕನ್ನಡಾ ಇಂಗ್ಲೀಷ್ ಅಡ್ತಂದನುತ್ತ ರಕ್ಕಾ ಕೊಟ್ಟ ಓದದ್ಣ ಮಾತಿಲ್ಲಿ ಹೇಳ್ರಕ್ಕೆ ಅಲ್ಲಿ ನಿಧಿ ಏನ ನಿಶಾ ಯಾರ ಅವ ನಿಧಿ ನಿಶಾ ಅವ್ರರು ಹಾಮ ಹಾ ತಾನು ಮಮ್ಮಿ ಯಾರ ಆಾಕನಾ ಆಕನ ಬಕಾಯಕ್ಕೆ
ಹ್ಮ್
ಅವರು ಇಲ್ಲಿದರಗ ಚೇತಾರ್ ಬೀಗ್ರ ಊರಐ ಯಾವ್ದದ ಇದು ಅಂಬಲ್ಚೇರಿ ಹಾ ಅಲ್ಲಿ ಯಾರ ಅವ್ರ ಈ ಹೋಗಗೆ ಇವ್ರ ಶ್ಯಾಲಿ ಸಂಬಂಧ ಇ ಬಳಕ್ಯಾರ ಅವ್ರ
ಹ್ಮ್
ಹಾ ಗತದು ಮ
ಹ್ಮ ನೀವ್ ಅರ್ನ್ಯ ಹಬ್ಬಕ್ಕ ಹೋದ ಅಂಗಲಿ ಕೊಡ್ತನ್ ಪೀತಾಗ